ಹಲೋ ಹಲೋ ಉಮಾ
ಹಾ ಅಕ್ಕಾ ಅರಾಮ ಅಕ್ಕಾ ನೀವರಾಮಾಮ್
ಹಾ ಆರಾಮತಿ ನೋಡ್ ಏನ್ ಮಾಡ ಆತರಿ
ಏನ ಇದ ಟಿ ನೋಡ್ಕೊಂಡ್ ಕೂತವಿ ನೋಡಕ್ಕ
ಹ್ಮ್ ಅಣ್ಣ ಬಂದಿಲ್ಲ.
ಇನ್ನ ಬಂದಿಲ್ಲಕ್ಕ.
ಹ್ಮ್.
ನೀವು ಏನ್ ಮಾಡ
ನಾವವು ಸುಮ್ಮ ಕುಂತೀವಿ ಮಕ್ಳಗ್ ಹೋಂವರ್ಕ್ ಮಾಡಸ್ತೀವಿ
ಹೌದ ಟಿ ಆಯ್ತಾ
ಹ್ಮ್ ಆಯ್ತು ನಿಮ್ದು.
ನಮ್ದು ಆಯ್ತ್ ನೋಡ ಅಕ್ಕ.
ಹ್ಮ್ ಏನ್ ಕೆಲ್ಸ ಮಾಡತ್ತೀರಿ. ಎಲ್ಲರೆ ಕೆಲ್ಸ ಕೊಟ್ರೆ.
ಅಕ್ಕ ಮನೆಯಲ್ಲ ಇದೀನಿ ನೋಡಕ್ಕ ಹೋಗಬ ಹೋಗಬ ಓದ್ತಿದ್ನಕ ಇವಾಗ ಅಬ್ಯಾಕಾಸ ಮಾಡಿದ್ರ ಆಯ್ತ ಅಂತಾನೇ ಇವಾಗ ಬಿಟ್ಟಿದೀನಿ. ಮನೇಲ್ದೀನಿ ಪ್ರೆಸೆಂಟ್ ಒಂದು ನಾಲ್ಕೈದು ಸ್ಕೂಲ್ ಸಿಕ್ಕ್ರೆ ವರ್ಕೌಟ್ ಆಗುತ್ತಲ್ಲಾ.
ಹಾ ಹಾ ಹ ನೀವ್ ಎಲ್ಲಿ ಕಲ್ತೀರಿ ಅಬ್ಬೆ ಕ್ಲಾಸ್.
ಮನೇಲೆ ಕಲ್ತೀನ ಅಕ್ಕ.
ಹೆಂಗ.
ನಮ ನಾಧ್ನಿ ಒಬ್ರು ಮಾಡ್ತಿದ್ರಕ ಆದ್ನೇ ನಂಗೆ ಹೇಳ್ಕೊಟಾರ ನನ್ ಬುಕ್ ತರ್ಸ್ಕೊಟ್ಟಿದ್ರು ಮನೆಯಲ್ಲೇ ಮಾಡಿ ಕಲ್ತನಕ್ಕ.
ಹೌದಾ ಹಓದ್ಬೇಕ ಏನ್ರಿ ಅದು.
ಇಲ್ಲಕ್ಕ ಅಂದ್ರೆ ಒ ಸೊಪ್ಪು ಇವು ಬರ್ತಾವ ಫಾರ್ಮುಲಾಸ್ ಬರ್ತಾವ.
ಹಾ,
ಹ ಹಂಗೆ ಮಾಡ್ಕೊಂತ ಟೂಲ್ಸ್ ಬುಕ್ ಇರುತ್ತಲ್ಲ ಅದ್ ನೋಡಿ ಅಪ್ಲೈ ಮಾಡ್ಕೊಂತ ಮಾಡ್ಬೇಕು.
ಹೌದಾ ಎಲ್ಲಾ ಕ್ಲಾಸ ಹೇಳಂಗಿದೀರಲ್ಲಂಗರ.
ಹೇಳ್ತೀನ ಅಕ್ಕ ಇವಾಗ ಒಂದ್ ಎಸ್ ಎಸ್ ಜಿ ಜೆ ಕೆ ಸ್ಕೂಲಿಗೆ ಕೇಳಿನಿ. ಮತ್ತ ಅಲ್ಲಿ ಜ್ಞಾನ ಗಂಗ ಬೆಸ್ಟ್ ಹೇಳ ಅಲ್ಲೊಂದ್ ಸ್ಕೂಲ್ ಕೇಳಿನಕ. ಇನ್ನೊಂದ್ ಎರಡ್ ಮೂರ್ ಸ್ಕೂಲ್ ಕೇಳ್ಬೇಕು. ಬಗನ್ ಏನಾದ್ರೂ ಹೂ ಅಂತ ಅಂದ್ರ ಅಂದ್ರ ಹೋದ್ರ ಆಯ್ತಂತ ಮಾಡಿನಿ ನೋಡಕ.
ಹಾ, ಊರಿಗೆ ಅದು ಹೋಗಿಲ್ಲ ಹ್ಮ್ ಹ್ಮ್.
ಅಲ್ಲಿ ಸಿ ಸಿಕ್ತು ಸರಿ ಸಿಗ್ಲಿಲ್ಲ ಅಂತಂದ್ರೆ ಶ್ರಾವಣ ಮಾಡಿ ಯಾವ್ದಾರ ಒಂದು ಸ್ಕೂಲ್ ಕೇಳಿದ್ರೆ ಆಯ್ತು ಅಂತ ಬಿಟ್ಟಿನಿ ನೋಡ.
ಹೌದಾ. ಹ್ಮ ಹ್ಮ್ ಅಡಿಗಿ. ನಾನು ಏನಿಲ್ಲ ಪಾರ್ಲಾರ,
ಹಾ ಹಾ.
ಹ ಏನ್ ಯಾರು ಇಲ್ಲ ಹ್ಮ ಯಾರು ಗಿರ್ಯಕಿಲ್ಲ ಏನಿಲ್ಲ. ಸುಮ ಕುಂತೀನಿ ನೋಡ್ ಅದ್ರಾಗ ನಾನು ಬೋರ್ಡದ ಹಾಕಿಲ್ಲ.
ಆಗ್ಬೇಕಿಲ್ಲ ಕಸಪ್ಪು ಚಲೋ ನಡೀತಿಯತಿ.
ಹೌದು ಹಾಕೆ ಇಲ್ಲ ಬರ್ತಾರ ಹಗೆ ಒಬ್ರ ಒಬ್ರು ಬರ್ತಾರೆ. ತರಾ ಬಾ ಇಲ್ಲಿ ಈಗ ಹ್ಮ್. ಹ್ಮ್ ಗೊತ್ತಿದವರು ಬರ್ತಾರ. ಇನ್ನೊಂದ್ ಸ್ವಲ್ಪ ಮುಂದನ್ ಸರಿ ಏನಾದ್ರೆ ಸ್ವಲ್ಪ.
ಹ್ಮ್ ಹ್ಮ್ ಸ್ವಲ್ಪ ಗೊತ್ತಾಗತ್ತಾನ ಜನರಿಗೆ ಗೊತ್ತಾಯ್ತ ಪ್ರಚಾರ ಆಯ್ತ ಅಂದ್ರೆ ಬಂದೇ ಬರ್ತಾರೆ ಆಟೋಮೆಟಿಕ್ ಅಂದ್ರಕ ನಿ ದೋಸ ಸೀಸನ್ ವೈಸ್ ಚೊಲೋ ಅಕ್ಕಾ.
ಹಾ ಅವಾಗೆ ಚಲೋ ಉಳ್ಕಿ ಟೈಮಿ ಖಾಲಿ ಇರ್ತೀವಿ. ಹ್ಮ ಮತ್ತೇನ್ ಕಲ್ತೀರಿ ನೀವು.
ನಾನು ಕಲ್ಯದನಕ್ಕೆ ಏ ಮತ್ತೇಏನ್ ಬರಂಗಿಲ್ಲಕ್ಕ ಸ್ಕೂಲಗ್ ಒಂದ್ಬಿಟ್ರೆ ಮತ್ತೆ ಅಬ್ಬೆ ಕಸ, ಎಡ ಮತ್ತೇನು ಬರಂಗಿಲ್ಲ ಹ್ಮ್. ಮನೇಲ್ಲೇ ಟ್ಯೂಷನ್ ಮಾಡ್ತಿದ್ನಕ ನಾನು. ಆಗ ಅಂದ್ರೆ ಯಾರು ಅಷ್ಟು ಫೀಸ್ ಕೊಡಕ ಮುಂದ ನೋಡ್ತಾರ ಕೈ ಊರಲ್ಲಿ ಕಳಸ್ತಾರ ಫ್ರೀ ಅಂತಂದ್ರ. ಇಲ್ಲ ಕನ ಅಷ್ಟೊಂದು ತೊಗೊಳಂಗಿಲ್ಲ ಎರಡ್ ನೂರ ಅಷ್ಟೇ ಹೇಳಿದ್ದೆ
ಹೌದಾ ಇಲ್ಲಿ ಐದ್ನೂರು ರೂಪಾಯಿ ಆದದ ಅಲ್ಲಿ ಹಳ್ಳಿ ಆಗ್ತದಲ್ಲಾ ಕೊಡಾಲಪ್ಪ
ಹ್ಮ ಕೊಡಂಗಿಲ್ಲ ಕ ಬಂದ ಕುಂದಿರ್ತ ಕುಂತು ಇದ್ ಮಾಡ್ತಾರ ಕರೆಕ್ಟ್ ಕೊಡ್ತೀವಿ ಅಂತಾನೇ ಬರ್ತಾರ ಅಕ್ಕ ಚೋ ಯಾತ್ ನ ಇಂತ ಬ ಫೀಸ್ ಕೊಡ ಮೂಮೆಂಟ್ ಅಲ್ಲೇ ಊಗೊಂದೆ ಅಲ್ಲಿಗೊಂದ್ನೆ ಇ ಬಂದಿನಿ ಅರ್ಧ ಇಂಗ್ಲಂಡ ಕ ಅ ತರ
ಹಾ ಹ ಹ
ಹಾರ ಸುಮ್ಮ್ನೆ ವಾದಿ ಮಾಡೋದ್ ಬರ ಅಂತ ನಾನು ಸುಮ್ಮನೆ ಆಯ್ಬಿಟ್ ನೋಡ
ಹೌದೌದು ನಿಮ್ ಚಛಲೋ ಆತಿತ್ತಲ್ಲಿ ಎಲ್ಲಾ ಮಕ್ಕಳಿದ್ದು
ಹನಕ್ಕ ಊಡ್ರೇಏನ್ ಜಗ್ಗ್ಯದಾವ್ ಪರವಾಗಿಲ್ಲ ಅಂದ್ರ ನಾನು ಸ್ಕೂಲಗ್ ಹೋಗ್ಬಿಟ್ಟು ಬಂದ ಹೇಳ್ತ ಇದಿದ್ನಲಕ್ಕ
ಹಾ ಹ
ಅದಕ್ಕೆ ನಡೀತಿ ತಕ್ಕ ಅಂದ್ರ ಅವರು ಆ ಮನೆಯಂದ ನ್ ನನ್ಗ್ ರಿಸ್ಕ್ ಇಲ್ಲ ಆದ್ರ ಅವರು ಕರೆಕ್ಟ್ಗ ಫೀಸ್ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಹೇಳಿದ್ರರು ನನಗ್ ವ್ಯರ್ಥ
ಹಾ ಹೌದು
ಈ ಮನಯ ಖಾಲ ದಿನ ಅಂದ್ರೆ ಹೇಳಿದ್ರ ಏನೊಂದ್ಸಲ ದಿನ ಟೈ ಪಾಸ್ ಆಗುತ್ತ ಸ್ಲ್ಪ ಹೇಕಟ್ರರುನು ಅನುಕೂಲ ಆಗುತ್ತ ತಂತ ಮಾಡ್ಬೋದ ಸ್ಕೂಲಿಗ ಹೋಗ ಬಂದು ಬಂದು ಹೇಳ್ತಿದ್ನಲ್ಲ ಅವ್ರ ಅಷ್ಟು ಕಷ್ಟ ಆದ್ರೂನು ಹೇಳ್ತಿದ್ನ ಅಂದ್ರೆ ಅವ್ರಷ್ಟು ರೆಸ್ಪಾನ್ಸ್ ಮಾಡ್ಲಿಲ್ಲ
ಹಾ ಹಾ ಹೌದಾ ಇಲ್ಲ ನಡೀತಿತ್ತು ಎರಳ್ನೂರು ಮುನ್ನೂರು ತಗೊಂಡ್ರ ರೆಡಿ ಕಿತೇನೆ
ಅಯ್ಯಕ್ಕ ನಾನ್ ಎರಡ್ ನೂರ್ ಹೇಳಿದ್ರೆ ಅವ್ರಿಗೆ ಅದೇ ಒದ್ದ
ಹೌದು ಇಲ್ಲೆಲ್ಲಾ ಐ್ನೂರು ರೂಪಾಯಿ ತಗೋತಾರೆ ನೋಡು ಒಂದ್ ಮಕ್ಕಳಿಗೆ ಐ್ನೂರು ರೂಪಾಯಿ
ತಿಂಗಳಿಗೆ ಎ
ಅದಕ್ಕಂತ ನಾ ಏನ್ ಮಾಡ್ಲಿ ಸಾಯಂಕಾಲ ಒಂದ್ ತಾಸು ಎರಡ್ ತಾಸ ಐದ್ ಗಂಟೆಲಿಂದ ಎಂಟು ಗಂಟೆ
ಹಾ ಹಾ ಹಾ
ಹಾ
ಹ್ಮ್ ಚಲೋ ಆಗ್ ಬಿಡಕ್ಕ ಅಂದ್ರಕ್ಕ ಸಿಟಿ ಒಳಗ ದೊಡ್ಡ ದೊಡ್ ಸೊ ಸ್ಕೂಲಿಗೆ ಹಾಕಿರ್ತಾರಲ್ಲಕ್ಕ ಹೋಮ್ ವರ್ಕ್ರ ಮಾಡ್ಲಿ ಒಂದು ಅದು ಹೇಳಿದ್ದ ಅರ್ಥ ಮಾಡ್ಲಿ ಅರ್ಥ ಅಲಿಕ್ಕೆ ಇಲ್ಲಯಾರ ಮಾಡ್ಲಿ ಅನ್ನಷ್ಟ ಇರುತ್ತ
ಹ್ಮ್ ಇಲ್ಲೇನ ಚಲೋ ಅದಾರಲ್ಲ ಇಲ್ಲಿ ಚಲೋ ಚಲೋ ಸಾಲಿ ಅದಾವ ನಲ್ಲಿ
ಹ್ಮ್ ಅಂದ್ರಕ್ಕ ಇದಗ್ದೂರಾಗ ಹೋಗೋದ್ ಕಡಿಮೆ ಅಲ್ಲಿನನು ಇಲ್ಲಿನು ಚಲೋ ಚಲೋ ಸ್ಕೂಲಿಗೆ ಹೋಗ್ತಾರಕ್ಕ ಬೇರೆ ಬೇರೆ ಊರಿಗೆಲ್ಲ ಅಂದ್ರೂನು ಮ ಎಲ್ಲಿ ಕಳಸಲ್ಲ ಊರ್
ಅಕ್ಕ ಅದು ಕಟ್ಟದೆ ರರಗಡ ಆಗರ್ತದ ಅವ್ರಿಗೆ ಹಿಂಗಾಗಿ ಅದಕ್ಕ ಆ ಆ ತರಗ ಎಲ್ಲಿ ಮ ಮತ್ತೆ ಎರಡ ನೂರು ರೂಪಾಯಿ ತಿಂಗಳ ತಿಂಗಳು ಹ್ಮ ಹ್ಮ
ಈಗಾದ್ರೂ ಅದೆ ಅಷ್ಟ ಆಗತ್ತಾರ ನೋಡಕ ಪೇರೆಂಟ್ಸ್ ಎಲ್ಲಾರೂ ಈ ಚಂದ ಐತೆ ಕಲಸ್ಬೇಕು ಮಕ್ಳು ಮಕ್ಕಳ ಎಲ್ಪ್ ಆಗುತ್ತ ನೋಡಂಗಿಲ್ಲ ಇಷ್ಟ್ ಅಮೌಂಟ್ ಹಾಕಿ ಕಟ್ಬೇಕು ಸ್ಯಾಲರಿ ಕಟ್ಟದ ಒಜ್ಜೋತದ ಅಂತಾರಕ್ಕ
ಹ ಅದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇಲ್ಲಲ್ಲ ಅವ್ರ ಅದ್ರ ಬಗ್ಗೆ ಹಬ್ಬೆ ಕ್ಲಾಸ್ ಬಗ್ಗೆ ಐಡಿಯ ಇತ್ತು
ಹೋಗಿ ಹೇಳಿ ಬಂದಿವಕ್ಕ ಹೇಳಿ ಬಂದು ಡೆಮೊ ಕೊಟ್ಟಿವವಿ ಡೆಮೊ ಮತ್ತೆ ವೀಡಿಯೋಸ್ ಹಾಕಿ ಪೇರೆಂಟ್ಸ್ಗ ಹಾಕ್ರಿ ಗ್ರೂಪಗ್ ಹಾಕ್ರರಿ ಅಂತ ಹೇಳಿ ಬಂದಿವಾ ಅಕ್ಕ ಮತ್ತ ಅವರು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆ ಯಾಕಂದ್ರೆ ಮತ್ತೆ ಸ್ಕೂಲ್ ಫೀಸ್ ಕಟ್ಟದೆ ಇಲ್ಲ ಅವ್ರಗನು ಅರ್ಥ ಮಾಡ್ಕೋಬೇಕ ಯಾಕ ವರ್ಷಕ್ಕ ಸ್ಕೂಲ್ ಫೀಸ್ ಕಟ್ಟ್ರ ಅವ್ರಿಗೆ ಹೊಜ ಹೋಗುತ್ತಲ್ಲ ಮತ್ತೆ ಸಪ್ರೇಟ್ ವರ್ಷ ಇಲ್ಲಕ್ಕ ಈ ತಿಂಗಳ ಏನೂರ್ಲ್ಲ ವರ್ಷಕ್ಕ ಎರಡುವರೆ ಸಾವಿರ ಅಷ್ಟೇ ಅಕ್ಕ
ಹ್ಮ್ ಹ್ಮ್ ಹ್ಮ್ ಹ್ಮ್
ವರ್ಷಕ್ಕೆ ಎರಡುವರೆ ಸಾವಿರ ರೂಪಾಯ ಕಟ್ಟಿಬ ಬಿಟ್ರೆ ನಾವೇ ಟೂಲ್ಸ್ ಬುಕ್ ಎರಡು ತರಿಸ್ಕೊತಿವಾಕ್ಕ
ಹಾ ಹ ಹಾ ಚಲೋ ಇತ್ತು
ಹ್ಮ್ ಅನುಕೂಲ ಐ್ತಕ್ಕ ಆದ್ರೆ ಅವ್ರಿಗೆ ತರ್ಸ್ಕೊಡೋದು ಅದೇನ ನೋಡಂಗಿಲ್ಲಕ್ಕ ಅವರು ಒಂದ್ ವರ್ಷದ ಫೀಸ್ ಎಲ್ಲ ಅಂತ ತಿಂಕ್ ಮಾಡಲ್ಲ ನಿನ್ನ ಹೇಳಿನಕ್ಕ ಅಕ್ಕಗ ಹ್ ನ ನಮ್ಮುಡ್ರು ನೆ ಕಳಸ್ತೀನ ಒಂದ್ ಎರಡ್ ತಾಸ ಹೇಳಂತಂದ್ರ ಅಂದ್ರ ಇಲ್ಲಕ್ಕ ಸ್ಕೂಲ್ ಸ್ಕೂಲ್ಗ್ ಹೋಗದ ಅವ್ರರು ಅಷ್ಟು ಎಲ್ಲಿಂದ ಆಗತ್ತೆ ಅ ಈಗ ಅವ್ರು ವೈಯಕ್ತಿಕವಾಗಿ ಅಂದ್ರ ಮಾಡ್ರ ಮಾಡ್ಬಹು
ಹಾ ಇಲ್ಲ ಈ ಪರ್ಚದವ್ರು ರಾಜು ಬು ಜ ಅಂತಲ್ಲಿ
ನಡೀತೈತಿ
ಹ್ಮ್ ಹ್ಮ್ ಅಡ್ಗಿ ಏನ್ ಮಾಡರಿ
ಅಡಿಗೆ ಯಕ ಮಧ್ಯಾಹ್ನ ಹಾಲು ಪೋರಾಟ ಮಾಡಿದ್ದೆ ಇವಾಗ ಒಂದಿಷ್ಟೋ ರೈ ಇರ್ಲಕ್ಕ ಈಗ ಅವರು ಕಾಲೇಜಿಗೆ ಹೋಗ ಗೊತ್ತಿಲಕ್ಕ ಇಲ್ಲೇ ಇದು ಕೂಲ್ ಡ್ರಿಂಕ್ಸ್ ಇ ಹೋಲ್ಸೇಲ್ ಐತಲಕ್ಕ ಮ್ಯಾನೇಜರ್ ಅದಾರ
ಹ್ಮ ಹಾ ಹ್ಮ
ಇಲ್ಲೇ ಮಾಡಾಕತ್ತಾರ ನೋಡ
ಹೌದಾ ಸ್ಕೂಲ್ ಬಿಟ್ರೆನು
ಇಲ್ಲಕ್ಕ ಅಂದ್ರೆ ಸ್ಕೂಲಗ್ ಹೋಗ್ತಿದ್ರು ಈ ವರ್ಷ ಸ್ವಲ್ಪ ಇದಕ್ಕ ಹೋದ ವರ್ಷ ಹಾಕಿದ್ರಲ್ಲ ಅಕ್ಕ ಸ್ಟ್ ಟೀಚರ್ ಮಾಡ್ತಿದ್ರಲ್ಲ ಅದೇ ಕಂಪಿಟೇಷನ್ ಜಾಸ್ತಿ ಆಗದಕ್ಕ ಯಾವಾಗ ಹಂಗಾಗಿ ಈಗಲ್ಲ ಅದ ಕೇಳಿ ಇದೆ ಚೊಲೋ ನಡದತ್ತ ಇಲ್ಲೇ ಮಾಡ್ಕೊಂತ ಹೋಗ್ಬಿಡ್ತೀನಿ ಹಡು ಈ ಬೇರೆ ಈಗ ದೂರಗಂತ ಸಿಗ ಹನಕ್ಕ ಇದ್ದೂರಾಗನು ಸಿಗಂಗಿಲ್ಲ ಈಗ್ ಎಷ್ಟು ಟೀಚರು ಬೇರೆ ಊರಿಗೆ ಹೋಗ್ಬೇಕು ಮತ್ತೆ ಗಾಡಿದು ಪೆಟ್ರೋಲ್ದು ಅಷ್ಟೇ ಆಗತ್ತಾ ಈಗ ದೂರ ಮಾಡದ ಸೇಫ್ಟಿ ಇಲ್ಲೇ ಮಾಡ್ತನ್ ತಗೋ ಅಂತ ಅಂದ್ರು ಮತ್ತ ಇರ್ಲಿ ಬಿಡು ಅಂತ ಬಿಟ್ಟಿತ್ ನೋಡಕ ಮತ್ತೆ ಇಲ್ಲಿ ಬಸವಪ್ರಭು ಕಾಲೇಜ್ ಐತಲಕ್ಕ ಐ ಟಿ ಐ ಕಾಲೇಜು ಅಲ್ಲಿನೋ ಒಮ್ಮಮ್ಮ ಅಡ್ಮಿಷನ್ ಅದಿತ್ತ ಅಂದ್ರೆ ಅಲ್ಲಿನ ಹೋಗ್ತಾರ ಒಟ್ನ ಅಲ್ಲೇ ಮಾಡ್ ಅಲ್ಲೇ ಮಾಡ್ತ ಇದನ್ನ ಅವ್ರರು ಸರ್ ಹಾಕ ಕೊಟ್ಟಾರಕ್ಕ
ಹ್ಮ್
ಈಗ ಇದನ್ನ ಮಾಡ್ಕೊಂಡ್ ಹೊಂಟಾರ ಅಲ್ಲಿ ಅ ಆದ್ರ ಅನ್ಕೂಲ್ ಅಲ್ಲಿ ಮಾಡ್ತಾರ ಇಲ್ಲಿ ಆದ್ರರು ಇಲ್ಲಿ ಅನ್ಕೂಲ್ ಮಾಡ್ತಾರ ನಡಿತೈತ್ ನೋಡಕ
ಹ್ಮ್ ಹ್ಮ್ ಹ್ಮ್ ಯಾವಾರ ಇದ್ರೆ ಹೇಳ್ರಿ ನಮ್ಗ
ಕಸ
ನೀವು ಇಲ್ಲ ಇದು
ಒ
ಯಾವಾರ ನೀರಿ ಫೋಲ್ಡಿಂಗ್ ಇಂತ ಏನ ನಿದ್ರೆ ನಮ್ಗೂ ಹೇಳ್ರಿ
ಹ ಹ ಆಯ್ತು ಆಯ್ತಕ್ಕ ನೀವ್ ಏನೇನ್ ಮಾಡ್ತಿೀರಕ್ಕ ವರ್ಕ್ ಹೇಳ್ರಕ್ಕ ಅಂದಲ ನನ್ಗೆ ಯಾವತರ
ನಾನು ಹ ಹಾ ನಾನ್ ಮೇಕಪ್ ಎಲ್ಲಾ ತರ ಮೇಕಪ್
ಹನಕ್ಕ
ಕಡೆ ನಿಮ್ ಕಡೆ ಲಂಗ್ಸೂರ್ ಕಡೆ
ಹಾ
ಎಲ್ಲಾ ತರ ಮೇಕಪ್ಪು ಹ ಮ್ಯಾರೇಜ ಮೇಕಪ್ಪು ಮ ಮಕ್ಕಳದದ ಉಡಿದಟ್ಟಿ ನಾರದಟ್ಟಿ ಅಂತಾರರಿ ಅದು ಆಮೇಲೆ ಇದು ಸೀಮಂತ ಎಲ್ಲ ತರ ಮೇಕಪ್ ಮತ್ತತ್ ಸಾರಿ ಡ್ರಫಿಂಗ್ ಎಲ್ಲಾ ಸಾರದುು ಫೋಲ್ಡ್ ಮಾಡ್ಕೊಡ್ತೀನಿ ಹ್ಮ ಹ್ಮ್ ಮೇಲ್ಲ
ಮತ್ತೆ ಸ್ಯಾರಿ ಕುಚ್ಚೋದ
ಸಾರಿ ಕುಚ್ಚ ಹಾಕಲ್ಲ ಅಲ್ಲಿ ಲಿಂಚುರ ಹಾಕ್ತಾಳ ನನ್ನ ಫ್ರೆಂಡ್ ಅದಾಳ
ಹೌದನಾಕಾ ಹ್ಮ ಈಗ ಒಲಿಯೋದು ಅದು ಟೇಲರಿಂಗ್ ಅದು ಮಾಡ್ತೀರನಕ್ಕ ಹಾ ಹಾ
ಹಾ ಸಿಕ್ಕ ಬ್ಲೌಸ್ ಒಂದು ಒಲ್ಲ ಅಲ್ಲಾ ಈಗಿನ ವರ್ಕ್ ಹಾಕತ್ ಸ್ವಲ್ಪ ಕಲಿಯಕ ಹತ್ತತಿನಿ ಈ ಕಲಿ ಹೊಣ್ತೀನಿನ ಹ್ಮ್ ಅರ ಅವರ್ ಕಲ್ತೀನಿ ಅವಾಗ ಹೇಳಣ ಹತ್ರಿ ನೀವು ಆರೆವರ್ಕ್ನ ಹಾಕಿದ್ಮೇಲೆ ಆರವರ್ಕ್ ಹೇಳಾಕತ್ತರತ್ತ
ಆಯ್ತಾಯಯ್ತು ನಮ್ಗ ಅದೇ ಮ ಏನಕ್ಕ ಯಾಕಂದ್ರೆ ಈಗ ಇಲ್ಲಿ ಒಲೆಯವರುನು ಬಾಳ
ಹ್ಮ್ ಒಲೆಯವರು ಅದಾರ ಆದ್ರ ಮತ್ತೆ ನಿಮ್ಗೆ ನಿಮಗ ಅ್ರ ಹೇಳ್ರೆ ಹೊಲ್ಸ್ಕ ಕೊಡ್ತರಿ
ಆಯ್ತಾಯ್ತ ಸರಿ ಸರಿ ಅಕ ನಮ್ಗ ಅದ್ರ್ದ ಬೇಕು
ಲಂಗಸೂರಾಗ ಹೋಲಸ್ತತ್ ನೀವು
ನಾನು ಇಲ್ಲಿ ಒಟ್ಟ ಹೊಲಸೆ ಇಲ್ಲಕ್ಕ ನಾ ಊರಿಗೆ ಹೋದಾಗ ನಮ್ಮಿಗೆ ಹೇಳ್ತಿದ್ದೆ ನಮ್ಮಿ ಹೊಲಸ ಇರ್ತಿರ್ ತೊೊಂಡೊಂಬ್ಬ ಬಿಡ್ತೀ ನೋಡಕ್
ಹಾ ಹ ಹ ಇಲ್ಲ ಅದ ಅತವ ಹಂಗ ಏನಾದ ಆದ್ರೆ ನೀವು ಬಂದ್ ನೀವು ಬರೀ ಒಂತೆಲ್ಲಾ ಉುಣಸಿ
ಹಾ ಬರ್ತೀನ ಅಕ್ಕ
ಹಾ ಯಾವಾಗ್ರ ಬರದು ಹೋಗಂದ್ ಮಾಡ್ರಿ ರೂಢಿ ಪಡ್ತದೆ ನಿಮಗು ಬಿಡ್ತಾರಲ್ಲ ಅಣ್ಣ ಹಾ ಬರಿ
ಎಲ್ಲಿ
ಹಾ ಇಲ್ಲ ಬರ್ರಿ ಬರೋದು ಹೋಗೋದು ಮಾಡ್ರಿ ಇದು ಗೊತ್ತಾಗ್ತದೆ ಸ್ವಲ್ಪ ನಿಮ್ಗ ಅವ್ರ ಪರಿಚನ ಆತಾರ ಟೇಲರಿಂಗ್
ಹ್ಮ್ ಹ್ಮ್ ಚಲೋ ವಲಿತರನ್ ಕೇಳಿನಕ್ಕ ಹುಣಸ್ಕಾಗ
ತರ ಚಲೋ ಚಲೋ ಅದಾರ ಅವರ ವರ್ಕ್ದ ಹಾಕೋ್ರ ಅದಾರ ಹಾ
ಇಲ್ಲಿ ಬೆಸ್ಟ್ ಆಳ್ದಾಗ ಶಾರದಾ ಸ್ಕೂಲ್ಗ್ ಹೋಗ್ತಿದ್ನಲ್ಲ ಅವ್ರ ಮೇಡ್ ಅಲ್ಲಿ ಒಬ್ರು ಅಲ್ಲೇ ಆಗ್ತಾರರ ಜಾಸ್ತಿ ಉಣಿಸಕಗ ಜಾಸ್ತಿ ಆಗ್
ಹಾ ಅದೇ ಬರ್ರಿ ಅವಾಗ ಬಂದ್ರ ಅಂದ್ರ ಬಸ್ ಅದ ಫ್ರೀ ಅದ ಎಲ್ಲಾ ಅದ ಹ್ಮ್ ಇಡ್ಲಿರಿ ಆಮೇಲೆ ಹಾತನಿ ಮತ್ತೆ ಹ್ಮ ಹೇಳ ನಮ್ದು ಅಡಿಗೆ ಮಾಡ್ಬೇಕ್ರಿ ಹ ಮಧ್ಯಾಹ್ನ ಈಗ ಇದು ಅನ್ನ ಸಾಂಬಾರು ದಪಾತಿ
ಹ್ಮ್ ಹ್ಮ್ ಮಗ ಗಾರಾಮಗೆ ತ
ಹಾ ಆರಾಮಾಗಿತ್ತು ನೋಡ್ರಿ ಅದಕ್ಕೆ ಮಧ್ಯಾಹ್ನ ಹಚ್ಬೇಕಂದ್ರೆ ಹಚ್ಚೋದ್ ಆಗ್ಲಿಲ್ಲ
ಹೌದೌದ್ ಕೈರ್ಲಿ ತೊಗೋಕ ಮದ್ಲೇ ಆರೋಗ್ಯ ಇಂಪಾರ್ಟೆಂಟ್ ಮ ಈಗ ಚಲೋತ್ತ ನೋಡ್ಕೋರಿ ಹ ಹ ಸರಿ